ಇಲ್ಲೇ ರೂಮಲ್ಲಿದ್ದೆ ನೀನು?
ನಾನು ಒಂದೇ ಲೈಬ್ರರಿಲ್ಲಿದ್ದ ಬಿಸಿ ಇದ್ದಾ?
ಇಲ್ಲ ಇಲ್ಲ ಹೇಳು
ಅದೇ ಸ್ವಲ್ಪ ನಂಗೆ ಬ್ಯಾಂಕ್ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ಅದನ್ನೇ ನಿಂಗ್ ಕೇಳೋಣ ಅಂತ ಕಾಲ್ ಮಾಡ್ದೇ.
ಹ ಹೌದಾ
ಹ್ಮ್
ಎಲ್ಲೋ ಹೊಸ ಕಾಂಟ್ರೇಟ್ ಮಾಡ್ಸಿದ? ಆ
ಬಿಸಿ ಇಲ್ಲ ತಾನೆ
ಇಲ್ಲ ಇಲ್ಲ ಹಾಗೇನಿಲ್ಲ ಹೇಳು
ಅದೇ ನನ್ಗೊಂದು ಇದೇ ಇವಾಗೊಂದ್ ಅಕೌಂಟು. ಬಟ್ ನಂಗೆ ಇನ್ನೊಂದ್ ಅಕೌಂಟ್ ಬೇಕಿತ್ತು ಅದೇ ಯಾವ ಬ್ಯಾಂಕಲ್ ಮಾಡ್ಸಿದ್ರೆ ಚೆನ್ನಾಗಿರತ್ತೆ ಅಂತ ಕೇಳೋಣ ಅಂತ ಮಾಡ್
ಇವಾಗ ಯಾವ ಬ್ಯಾಂಕ್ ಅಲ್ಲಿ ಇದೆ ನಿನ್ ಅಕೌಂಟು?
ಇವಾಗ ನಂದು ಕೆನರಾ ಬ್ಯಾಂಕ್ ಇದೆ ಬಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಸರ್ವಿಸ್ ಚಾರ್ಜ್ ಅಂತ ವರ್ಷ ಒಂದ್ ಐದ್ನೂರು ಮೇಲೇನೋ ಕಟ್ ಆಗ್ತಿದೆ ಅದು. ಹ್ಮ ಮಿಡಲ್ ಮಿಡಲ್ ಅನ್ ಅನ್ಸು ತ್ತೆ ನೆಟ್ವರ್ಕ್ ಇಶ್ಯು ಟ್ರಾಸ್ ಚೆನ್ನಾಗಲ್ಲ ಈ ತರ. ತೊಂದ್ರೆ ಆಗ್ತಿದೆ ಅದಕ್ಕೆ ಇನ್ನೊಂದ್ ಅಕೌಂಟ್ ಮಾಡ್ಸೋಣ ಅಂತ ನೋಡೋದು.
ಹೌದಾ. ಇನ್ನೊಂದ್ ಹಾಕೊಂಡ್ ಮಾಡ್ಸ್ಬಹದು ನೀನ್ ಆರಾಮ ಆಗಿ ಇದು ಎಸ್ ಬಿ ಐ ಅಥವಾ ತುಂಬಾ ಬ್ಯಾಂಕ್ ಇದೆ ರೀಜನಲ್ ಬ್ಯಾಂಕ್ ಅದೂ ಮಾಡ್ ಹಂಬೋದು ನಿನ್ನ ನೆಕ್ಸ್ಟ್ ಸೇವಿಂಗ್ಸ್ ಮಾಡಕ್ಕ.
ಸೇವಿಂಗ್ಸ್ ಅಂತಲ್ಲ ನಾನ್ ಡೇಲಿ ಯೂಸ್ಗೆ ಅಲ್ಲ ಡೇಲಿ ಟ್ರಾನ್ಸಾಕ್ಷನ್ ಇದು ಕೆನರಾ ಬ್ಯಾಂಕಲ್ಲಿ ಸರ್ವಿಸ್ ಚಾರ್ಜಸ್ ಜಾಸ್ತಿ ಹೋಗ್ತಿದೆ. ಮತ್ತ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್- ಇಲ್ಲ ಅಂದು ಕಟ್ ಆಗ್ತಿದೆ ಇವಾಗ ಜೀರೋ ಬ್ಯಾಲೆನ್ಸ್ ಮಾಡ್ಸಿದ್ರೆ ಹೆಂಗೆ ಅಂತ.
ಅದೇ ಜೀರೋ ಬ್ಯಾಲೆನ್ಸ್ ಮಾಡಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಂಗೆ ಏನು ಅದೇ ಮಿನಿಮಮ್ ಬ್ಯಾಲೆನ್ಸ್ಗಿಂತ ಕಡಿಮೆ ಬ್ಯಾಲೆನ್ಸ್ ಆದ್ರೂ ಏನು ಎಕ್ಸ್ಟ್ರಾ ಕಟ್ಟಾಗಲ್ವಾ ಅ ಇ ಇನ್ನು ಚಾರ್ಜಸ್ ಅಂತಾನೂ ಜಾಸ್ತಿ ಏನು ಕಟ್ಟಾಗಲ್ಲ ಬೇರೆ ಬ್ಯಾಂಕ್ಗಳಲ್ಲಿ.
ಅಂದ್ರೆ ಇವಾಗ ಹಡ್ ಸರ್ವಿಸ್ ಚಾರ್ಜ್ ಅಂತ ಕಟ್ಟಾಗತ್ತ ಇವಾಗ ಅದು ಬ್ಯಾಂಕ್ ಮಾಡ್ಸಿದ್ರೆ. ಜೀರೋ ಬ್ಯಾಲೆನ್ಸ್ ಮಾಡ್ಸಿದ್ರೆ.
ಅದು ಎಲ್ಲ ಯಾವ್ದೇ ಅಕೌಂಟ್ ಮಾಡ್ಸು ಜೀರೋ ಬ್ಯಾಲೆನ್ಸ್ ಮಾಡ್ಸೋ ಅಥವಾ ಸೇವಿಂಗ್ಸ್ ಮಾಡ್ಸಿದ್ರು ಅಥವಾ ಕರೆಂಟ್ ಅ ಕರೆಂಟ್ ಅಕೌಂಟ್ ಮಾಡಸಿದ್ರುನು ಕಟ್ ಆಗುತ್ತೆ ಅದು ಟ್ರಾನ್ಸಾಕ್ಷನ್ ಫೀಸ್ ಅಂತ. ಮತ್ತೆ ಈಗ ಸರ್ವಿಸ್ ಚಾರ್ಜಸ್ ಅಂತ ಆಗುತ್ತೆ.
ಅಂದ್ರೆ ಇವಾಗ ನಾವ್ ಎ ಟಿ ಎಂ ಮಾಡ್ಸಿದ್ರೆ ಅಷ್ಟೇ ಕಟ್ ಆಗತ್ತ ಸರ್ವಿಸ್ ಚಾರ್ಜಸ್ ಏನ್ ಎ ಟಿ ಎಂ ಮಾಡ್ಸಿಲ್ಲ ಅಂದ್ರನು ಕಟ್ ಆಗುತ್ತಾ.
ಎ ಟಿ ಎಂ ಮಾಡ್ಸಿಲ್ಲ ಅಂದ್ರೂ ಕಟ್ಟ ಆಗುತ್ತೆ ಯಾಕಂದ್ರೆ ನಿನ್ಗೆ ಫೋನ್ಗೆ ನಿಮ್ದ ಎಸ್ ಏಮ್ ಎಸ್ ಬರೋದಾಗ್ಲಿ. ಅಥವಾ ನಿನ್ ಟ್ರಾನ್ಸಾಕ್ಷನ್ ಮಾಡ್ ಇವಾಗ ಯಾರ್ದು ಪೇ ಮಾಡಿ ಅಥವಾ ಆರ್ ಟಿ ಪಿ ಎಸ್ ಆ ತರ ಎಲ್ಲ ಮಾಡ- ಮಾಡ್ತಾರಲ್ಲ. ಸೊ ಅದಕೋಸ್- ಸರ. ನಾರ್ಮಲ್ ಮಿನಿಮಮ್. ಚಾರ್ಜಸ್ ಅಂತ ಇರುತ್ತೆ ಸರ್ವಿಸ್ ಚಾರ್ಜಸ್ ಅಂತ.
ಅದೇ ಇವಾಗ ನಾವು ಇವಾಗ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹೋಗಿ ಯಾವ್ತರ ಅಂದ್ರೆ ಫಾರ್ಮ್ ಏನಾದ್ರೂ ಫಿಲ್ ಮಾಡ್ಬೇಕಾ.
ಹ್ಮ್ ಒಂದು ಫಾರ್ಮ್ ಕೊಡ್ತಾರೆ ಇವಾಗ ಅಕೌಂಟ್ ಓಪನಿಂಗ್ ಒಂದ್ ಫಾರ್ಮ್ ಕೊಡ್ತಾರೆ. ಪ್ಲಸ್ ನೀವು. ಆಧಾರ್ ಕಾರ್ಡು ನಿನ್ ಪ್ಯಾನ್ ಕಾರ್ಡು ನಿನ್ ಪ್ಯಾನ್ ಕಾರ್ಡ್ಗೆ ನಿನ್ ಆಧಾರ್ ಕಾರ್ಡ್ ಲಿಂಕ್ ಆಗ್ಬಿರ್ಬೇಕು. ಹೌದ ಅಕೌಂಟ್ ಮಾಡ್ಸ್ಬೇಕಾರ ಇಲ್ಲ ಅಂದ್ರೆ ಅಲ್ಲಿ.
ನಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಹೆಂಗೆ.
ನಿಮ್ಮತ್ರ ಪ್ಯಾನ್ ಕಾರ್ಡ್ ಇಲ್ಲಾ ಅಂದ್ರೆ ಅಕೌಂಟ್ ಓಪನ್ ಮಾಡಸ್ಬೋದು. ಬಟ್ ಏನಂದ್ರೆ ಅದಕ್ಕೆ. ಲೀಮಿಟ್ ಇರುತ್ತೆ ಅಂದ್ರ ಕಡಿಮೆ ಅಮೌಂಟ್ ಲೀಮಿಟ್ ಇರುತ್ತೆ ಟ್ರಾನ್ಸಾಕ್ಷನ್ ಲಿಮಿಟ್. ಕಡಿಮೆ ಆಗುತ್ತೆ ಹ್ಮ್ ಮತ್ತೆ. ಫೋನ್ ಎಲ್ಲ ಮಾಡಕ್ಕಾಗಲ್ಲ
ಓಕೆ
ಹ್ಮ್ ಅದಕ್ಕೆ ಪ್ಯಾನ್ ಕಾರ್ಡ್ ಕೊಡ್ತರೆ ಪ್ಯಾನ್ ಕಾರ್ಡ್ ಮಾಡ್ಸ್ಕ ಇಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಮಾಡ್ಸ್ಕೊಬಿಡು
ಮತ್ತೆ ಇವಾಗ ನಾವು ಫಾರ್ಮ್ ಫಿಲ್ ಮಾಡ್ತಿರ್ತವಲ್ಲ ಮತ್ತೆ ನಾವ್ ಮಾಡ್ ಸೈನ್ ತುಂಬಾ ಇಂಪಾರ್ಟೆಂಟ್ ಅಂತಾರಲ್ಲ ಅದ ಏನಕ್ಕೆ
ಸೈನಾ
ಹಾ
ಅದೇಏನಂದ್ರೆವಾಗ ನೆಕ್ಸ್ಟ್ಟ ನಾಮಿನಿಬಗೆ ಅಥವಾ ಬೇರೆಡಾಕ್ಯುಮೆಂಟ್ಸ ಏನಾದ್ರ ಲೋನ್ ಮಾಡ್ಸ ಸತ್ಯ ಎಜುಕೇಶನ್ ಲೋನ್ ಅಥವಾ ಏನೇ ಕಮೆಂಟ್ಸ್ ಕೊಡ್ತಿಯಲ್ಲಾ ಸೊ ಆ ಸೈನು ಇವಾಗ ಏನಾದ್ರು ಗೌರಮೆಂರ್ಟ್ಸ ಆಫಿಸಿಯಲ್ಸ್ಏನಾದ್ರು ಬಂದ ಕೇಳಿದ್ರೆ ನೀನ್ ಬ್ಯಾಂಕ್ ಅಲ್ಲಿ ಯಾವ ತರ ಸೈನ್ ಮಾಡಿರ್ತೀಯಲ್ಲ ಟ್ರಾನ್ಸಾಕ್ಷನ್ ಮಾಡಕ್ಕೆ ಸೊ ಅದು ಕೌಂಟ್ ಆಗುತ್ತೆ ಅದಕ್ಕೆ ಓಕೆ ನಾವು ಎಲ್ಲಾ ಕಡೆ ಏನ್ ಸೈನ್ ಮಾಡಿರ್ತೀವೋ ಅಲ್ಲೂ ಅದೇ ತರ ಮಾಡ್ಬೇಕು ಮಿಸ್ಟೇಕ್ ಆದ್ರೆ ಸುಮ್ನೆ ಎರಡ್ ಕಡೆ ಎರಡ್ ಎರಡ್ ತರ ಸೈನ್ ಐತೆ ಅಂತ ಸುಮ್ಮನೆ ಆಮೇಲೆ ಯಾವ ಸೈನನಿಮ್ದು ಅಂತ ಕೇಳ್ ಸ ಅವ ನೀನ್ ಕೋರ್ಟ್ಗ ಹೋಗಿ ಇದ ಇ ಇದು ನನ್ ಸೈನುದು ನಂದಲ್ಲ ಅಂತ ಅದೆಲ್ಲ ಸುಮ್ಮನೆ ದೊಡ್ಡ ಇ ರಿಸ್ಕ್ ಆಗುತ್ತೆ ನಿಮ್ಗೆ
ಮತ್ತೆ ಇವಾಗ ಅಲ್ಲಿ ಫಾರ್ಮ್ ತುಂಬುವಾಗ ನಾಮಿನಿ ಅಂತ ಬರುತ್ತಲ್ಲಾ ಅದ ಏನ್ ನಾಮಿನಿ ಅಂದ್ರ
ನಾಮಿನಿ ಅಂದ್ರೆ ಇವಾಗ ಏನಂದ್ರೆ ಇವಾಗ ಏನಾದ್ರು ಹಾ ಮಿಸ್ ಆಗಿ ಏನೋ ನಿಮ್ಗೆ ಏನು ಹಾ ಆಯ್ತು ಅನ್ಕೊಂಡ್ರೆ ಹ ನೆಕ್ಸ್ಟ್ ನಿಮ್ದ ಯ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಜಾಸ್ತಿ ನೀನ್ ಏನೋ ಸೇವಿಂಗ್ಸಮಾಡಿ ಇಟ್ಟಿರ್ತೀರಾ ಅದ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರ್ಗ್ ಹೋಗ್ಬೇಕು ಅಂತ ಒಂದು ಕೇಳ್ತಾರೆ ಸೊ ನಿಮ್ಮ್ ಅಪ್ಪ ಅಮ್ಮ ಅಥವಾ ಮದ್ವೆ ಆಗಿದ್ರೆ ಹಸ್ಬೆಂಡ್ ವೈಫ್ ಅವ್ರಗ್ ಕೊಡ್ಬೋದು ಸೊ ಮಕ್ಳಗೂ ಮಾಡಿಸ್ತಾರೆ ಎಷ್ಟು ನಾರ್ಮಲ್ ಆಗಿ ಎಲ್ಲಾರು
ಸರಿ ಅಂದ್ರೆ ಇವಾಗ ನಾವು ಫಾರ್ಮ್ ಫಿಲ್ ಮಾಡಕೊಡ್ತೀವಿ ಅನ್ಕೋ ಅದ ಇಷ್ಟ ದಿನದಲ್ಲಿ ನಮ್ಗೆ ಪಾಸ್ಬುಕ್ ಬರುತ್ತೆ
ಇವಾಗನ ತುಂಬಾ ಫಾಸ್ಟ್ ಇದೆ ಇವಾಗ ನೀವು ಏನು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಇದೆಲ್ಲಾ ತಗೊಂಡ್ ಹೋದ್ರೆ ಇದಡೈರ್ಯಟ್ಟು ಅಂಗೆ ಅಕೌಂಟ್ ಫಾರ್ಮ್ ಅಲ್ಲಿ ಏನ್ ದುಕ್ಮ ಫಿಲ್ ಮಾಡತಿರಲ್ಲ ಒ್ ನಾಲ್ಕ್ ಕಡೆ ಸೈನ್ ಮಾಡೋದು ಮತ್ತೆ ನಮ್ ಫೋಟೋ ಬೇಕಾಗಿರುತ್ತೆ ಎರಡು ಫೋಟೋ ಹಾಹಾಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಬೇಗ ಅಕೌಂಟ್ ಅವಾಗೆ ತಕ್ಷಣನೇ ಓಪನ್ ಆಗುತ್ತೆ ಬಟ್ ಪಾಸ್ಟ್ ಕ್ ಒಂದು ಟುಡೇಸ್ ಆಗ್ಬೋದಲ್ಲಅವತೆ ಒಂದೊಂದ್ ಬ್ಯಾಂಕ್ ಅಲ್ಲಿ ಅವಾಗೆ ಕೊಡ್ತಾರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗೆಲ್ಲ ಅವಾಗೆ ಕೊಟ್ ಕೊಡ್ತಾರೆ ಪಾಸ್ಬುಕ್ ವಿತಿನ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ.
ಮತ್ತ ಇವಾಗ ಎ ಟಿ ಎಂ ಬೇಕಂದ್ರೆ ಎ ಟಿ ಎಂ ಗೆ ಯಾವ್ತರ ಅಪ್ಲೈ ಮಾಡ್ಬೇಕು ಅಲ್ಲಿ ಅವಾಗ ಅದೇ ಇವಾಗ ಪಾಸ್ಬುಕ್ ಮಾಡಸ್ತಿರ್ತಿವಲ್ಲ ಅವಾಗೆ ಅಪ್ಲೈ ಮಾಡ್ಬೋದ ಏನ್ ಆಮೇಲೆ ಪಾಸ್ಬುಕ್ ಬಂದ್ಮೇಲ್ ಮಾಡ್ಬೇಕಾ?
ಇಲ್ಲ ಇಲ್ಲ ನೀವು ಅಕೌಂಟ್ ಓಪನಿಂಗ್ ಜೊತೆನೆ ಎ ಟಿ ಎಂ ಕಾರ್ಡ್ಗೂ ಅಪ್ಲೈ ಮಾಡೋ ಫಾರ್ಮು ಫಿಲ್ ಮಾಡ್ಬೋದು ಎ ಟಿ ಎಂ ಕಾರ್ಡ್ ಪ ಎಂತ ಚೆಕ್ ಬುಕ್ ಬೇಕು ಅಂದ್ರೂ ಕೇಳ್ಬೋದು. ಹ ಕೇಳ್ತಾರೆ ಆ ನಿಂಗ್ ಎರಡು ಬೇಕ್ ಎರಡಕ್ಕೂ ಟಿಕ್ ಹಾಕ್ಬೋದು ಏ ಟಿ ಎಂ ಕಾರ್ಡ್ ಸಾಕು ನನಗೆನ್ ಚೆಕ್ ಬುಕ್ ಅವಶ್ಯಕತೆ ಇಲ್ಲ ಅಂದ್ರೆ ಏನ ಅದುಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟು ಬರಿ ಎ ಟಿ ಎಂ ಪ್ಲೆ ಮಾಡ್ಕೊಂಬೋದು.
ಅದೇನ್ ಪೋಸ್ಟ್ ಮುಖಾಂತರ ಬರ ತ್ತಾ ಹೆಂಗೆ? ನಮ್ಗೆ ಏನ್ ನಾವೇ ಅಲ್ ಹೋಗ್ ತಗೊಂಡ್ ಬರ್ಬೇಕಾ?
ಇಲ್ಲ ಇಲ್ಲ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಏನ್ ಅಡ್ರೆಸ್ ಇರುತ್ತೋ ಆ ಅಡ್ರಸ್ಗೆ ಪೋಸ್ಟ್ ಮಾಡ್ತಾರೆ. ಏನಾದ್ರು ಪೋಸ್ಟಲ್ಲಿ ರೀಚ್ ಆಗಕ್ ಆಗಿಲ್ಲ ನಿಮ್ಮ್ ಅಡ್ರಸ್ಸು ಅಥವಾ ಏನೋ ಟೆಕ್ನಿಕಲ್ ಏನಾದ್ರು ಏರರ್ ಆಯ್ತು ಅಂದ್ರೆ ವಾಪಸ್ ಅದು ಬ್ಯಾಂಕಿಗೆ ಬಂದಿರುತ್ತೆ. ಸೊ ಬ್ಯಾಂಕವ್ರ್ ನಿನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ತರ ಎ ಟಿ ಎಂ ಕಾರ್ಡ್ ರೀಚ್ ಆಗಕ್ ಆಗಿಲ್ಲ ನಿಮ್ಗೆ
ಓಕೆ
ನೀವು ಬ್ಯಾಂಕಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ.
ಮತ್ ಇವಾಗ ನಾವ್ ಇವಾಗ ಬ್ಯಾಂಕ್ ಅಕೌಂಟು ಫ್ರೀ ಎಡ್ ಮಾಡ್ತೀವಿ ಬಟ್ ನಮ್ ಊರಲ್ಲಿ ಮಾಡಿರ್ತೀವಿ ನಾವ್ ಇವಾಗ ಬೇರೆ ಊರಲ್ಲಿ ಇದೀವಿ ಅನ್ ಕೊ ಇವಾಗ ನಾವ್ ಅದ್ನ ಹೆಂಗ್ ಯೂಸ್ ಮಾಡ್ಕೊಳ್ಳೋದು ಇವಾಗ್ ನಮಗೆ ಏನಾದ್ರು ಎಮರ್ಜನ್ಸಿ ಬಂದ್ರೆ ಬ್ಯಾಂಕಿಂದ ಹೋಗ್ಬೇಕಂದ್ರೆ ಅಮೌಂಟ್ ತೊಕೊಳ್ಳುದಾದ್ರೆ ಯಾವ್ ಹತ್ರ ಮಾಡ್ಬೇಕ್ ನಾವು.
ಅಂದೆ ಇವಾಗ ನೀನು ಬ್ರ್ಯಾಂಚ್ ಬೇರೆ ಇದ್ರುನು ಪರವಾಗಿಲ್ಲ ಸೇಮ್ ಬ್ಯಾಂಕ್ ಆಗಿದ್ರೆ ನೀನ್ ಇತರ ಆ ಬ್ರಾನ್ ಚಲ್ ನನ್ನ ಅಕೌಂಟ್ ಇದೆ ಅಂತ ನೀನ್ ಪಾಸ್ ಬುಕ್ ತೊಗೊಂಡ್ ಹೋಗಬಿಟ್ಟ ಅಥವಾ ಚೆಕ್ ಬುಕ್ ಇದ್ರೆ ಚೆಕ್ ಬುಕ್ ತಗೊಂಡ್ ಹೋಗ್ಬಿಟ್ಟು ಇದ್ ಮಾಡ್ಕೊಂಬೋದು ಇಲ್ಲ ಚೆಕ್ ಬುಕ್ ಇಲ್ಲ ನನಗ್ ಜಾಸ್ತಿ ಅಮೌಂಟ್ ಬೇಕು ಅಂದ್ರು ಇಲ್ ಬೇರೆ ಬ್ರಾಂಚ್ಗೆ ಹೋಗ್ಬಿಟ್ಟು ನೀನ್ ಅಕೌಂಟ್ ನಂಬರ್ ಎಲ್ಲ ಕೊಟ್ಟಿ ಅಲ್ಲಿ ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಒಂದ್ ಬರುತ್ತೆ ಒಂದು ಫಾರ್ಮ್ ಚಕ್ ತರಾನೆ ಇರುತ್ತೆ ಅದು ಅದ್ರಲ್ಲಿ ನೀನ್ ಜಾಸ್ತಿ ಅಮೌಂಟ್ ಬೇಕು ಅಂದ್ರೆ ಅದು ಕೊಟ್ ಟ್ಟು ಅದ ನೀ ಕೊಡ್ತಾರೆ ಅದಕ್ ನಿನ್ನ ಅಕೌಂಟ್ ನಂಬರು ನಿಮ್ದು ಇದೆಲ್ಲಾ ಏನು ಬೇಕಾಗಿರೋ ನೇಮು ಇದೆಲ್ಲ ಫಿಲ್ ಮಾಡಿ. ಕೊಟ್ರೆ ಇಲ್ಲೂ ನೀನು ಡ್ರಾ ಮಾಡ್ಕೊಂಬೋದು. ಅಥವಾ ಕಡಿಮೆ ಬೇಕು ಅಂದ್ರೆ ಎ ಟಿ ಎಂ ಅಲ್ ಕೂಡ ಮಾಡ್ಕೊಂಬೋದು ಎಲ್ಲ ಎ ಟಿ ಎಂ ಅಲ್ಲೂನು.
ಮತ್ತ ಇವಾಗ ಅದೇ ಬ್ಯಾಂಕಿಂದ್ ಇವಾಗ ನಾವು ಅವ್ರ್ ದ್ದೇ ಆ್ಯಪ್ ಅಂತೂ ಇರುತ್ತಂತಲ್ಲ ಅಲ್ಲಿ ಸರ್ವೀಸಸ್ ಹೆಂಗ್ ತಗೋಬೋದು ನಾವು ಆ್ಯಪ್ ಆನ್ಲೈನಲ್ಲೇ?
ಏನಿಲ್ಲ ನೀವು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ತೀಯಲ್ಲ ಬ್ಯಾಂಕಿಗ್ ಯಾವ್ ನಂಬರ್ ಕೊಟ್ಟಿರ್ತೀಯೋ ಅದೇ ನಂಬರ್ ಹಾಕ್ಬಿಟ್ಟು ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದೇ ಆ ಆ್ಯಪ್ಗೆ ನಿನ್ ನಂಬರ್ ಹಾಕಿದ್ರೆ ಒ ಟಿ ಪಿ ಬರುತ್ತೆ ನಿನ್ಗೊಂದು.
ಅನ್ ಅಂದ್ರೆ ಇವಾಗ ಅವ್ರ ಬ್ಯಾಂಕಿನ ಆ್ಯಪ್ ಅಷ್ಟೇನ ಇ ಏನ್ ಅಥವಾ ಬೇರೆ ಆ್ಯಪ್ ಅಲ್ಲೂ ಮಾಡ್ಕೋಬೋದ.
ಇಲ್ಲ ಇಲ್ಲ ಬೇರೆ ಆ್ಯಪ್ ಎಲ್ಲ ಇವಾಗ ನೀವ್ ಫೋನ್ ಪೇ ಗೂಗಲ್ ಪೇ ಅಲ್ ಜಸ್ಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಬೋದು ಮತ್ತೆ ನೀನ್ ಫೋನ್ ಪೇಲ್ಲಿ ಮಾಡಿರೋ ಟ್ರಾನ್ಸಾಕ್ಷನ್ ಅಷ್ಟೇ ನೋಡ್ಬೋದು. ಬಟ್ ಅವ್ರ ಅವ್ರ್ ಆ ಬ್ಯಾಂಕ್ ಆ್ಯಪ್ ಅ ಆದ್ರ ಫುಲ್ ನಿಮ್ದು ಏನೇನ್ ಟ್ರಾನ್ಸಾಕ್ಷನ್ ಇರುತ್ತೆ ಫೋನ್ ಪೇ ಮಾಡಿರ ಅಥ್ವಾ ಏನನ್ ಬ್ಯಾಂಕಿಗೆ ಹೋಗಿ ಮಾಡಿದ್ರುನು ಏನೇ ಇದ್ರು ಅದ್ರ ಫುಲ್ ಡೀಟೇಲ್ಸ್ ಆಗಿರುತ್ತೆ
ಅಲ್ಲಿ ಯಾವ್ ತರ ಲಿಂಕ್ ಮಾಡ್ಕೊೋದು ಇವಾಗ ಡೈರೆಕ್ಟ್ ಲಿಂಕ್ ಮಾಡಿದ ತಕ್ಷಣನೇ ಬರ್ು ಬಾಗತ್ತಾ ಏನಾದ್ರು ಟೈಮ್ ತಗೊಳ್ಳುತ್ತಾ ಅದಕ್ಕೂ
ಇಲ್ಲ ಇಲ್ಲ ಅದಕ್ಕೇನ್ ಟೈಮ ಏನ್ ತಗೋಲ್ಲ ನೀವು ಲಿಂಕ್ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ನಿಮ್ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕಿದ್ರೆ ಡೈರೆಕ್ಟ್ ಅೇ ಓಪನ್ ಆಗುತ್ತೆ ಸ್ಟೇಟ್ಮೆಂಟ್ ಎಲ್ಲ ಸಿಗುತ್ತೆ ಅದ್ರಿಂದನ ಯು ಪಿ ಐ ಮಾಡ್ಬೋದು ಅಥವಾ ಟ್ರಾಸ್ಫರ್ ಮಾಡಕೊಬೋದುವಾಗ ಅದಲ್ಲೂರಡು ಲಕ್ಷದವರೊ ಲಿಮಿಟ್ ಕೊಟ್ಟಿದ್ದಾರೆ ನೀವು ಆನ್ೈನ್ೂ ವಿತೌಟ್ ಇನಿ ಫೀಸು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಕೊಬಹುದು ಬೇರೆ ಅಕೌಂಟ್ಗೆ ಬೇರೆ ಬ್ಯಾಂಕ್ ಆಗಿದರರು ಪರವಾಗಿಲ್ಲ
ಇವಾಗ ಮತ್ತೆ ಇನ್ನೊಂದಂತರು ಕೆಲವರು ಓ ಟಿ ಪಿ ಹೇಬಾರ್ದು ಏನಾದ್ರು ಇನ್ ಬೇರೆ ಕಾಲ್ ಬಂದ್ರೆಚು್ ಮಾಡ್ಬೇಡ ಅಂತ ಹೇಳ್ತಾರ ಅದೇನಕ್ಕೆ
ಅದೇನಂದ್ರೆ ಇವಾಗ ಎಲ್ಲಾ ಕಡೆ ಸ್ಕ್ಯಾಮ್ ಆಗ್ತಿದ ಎಲ್ಲಾ ತುಂಬಾ ಜನ ಹಾಕಸ ಎಲ್ಲ ಬೇರೆ ಸೊ ಅವ್ರ ಏನ್ ಮಾಡ್ತಾರೆ ನೀವು ಏನಾದ ದೊಡ್ಡ ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀರಾ ಸೊ ಆ ತರದ್ದು ಇದು ಅದ ಹಾಕ್ ಮಾಡ್ತಾ ಇರ್ಾರಲ್ಲ ಅದು ಅವ್ರ ಗನಕ್ಕೆಂದ ತಕ್ಷಣ ನಿಮ್ಗೆೇನೋ ಒಂದ್ ಮೆಸೇಜ್ ಮಾಡತಾರ ನಿಮ್ ಅಕೌಂಟ್ ಹ್ಯಾಕ್ ಮಾಡೋತರ ಮಾಡ್ತಾ ಇತಾರೆ ಅಷ್ಟ ಅಂದ್ರೆ ನಿಮ್ ಓ ಟಿ ಪೀ ನಂಬರ್ ಕಾಲ್ ಮಾಡೋದು ಆತರ ಮಾಡ್ತಾರೆ ಸೊ ಈಗ ಏನಾದ್ರು ಡೈರೆಕ್ಟ್ ಶೇರ್ ಮಾಡ್ಬಿಟ್ಟು ನಿಮ್ ಅಕೌಂಟ್ಲಿಕ್ ಜೀರೋ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ ಹ ಅದಕ್ಕೆ ಬ್ಯಾಂಕ್ ಅವರು ಹೇಳಕ್ ಅಂದ್ರೆ ನೀವು್ರು ಯಾವ್ದದಕ್ಕೆ ಯಾವದ ಕಾರಣಕ್ಕೂ ಶೇರ್ ಮಾಡಬಿಡಿ ಬ್ಯಾನ್ ಕೇಳಿದ್ರೆ ಅವರು ಬ್ಯಾಂಕ ಅಷ್ಟೇ ಕೇಳ್ತಾರೆ ನಿಮ್ಗ್ ಕಾಲ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ಮಾಡಲ್ಲ ಬ್ಯಾಂಕ್ ಅವರು ಯಾವತ್ತು ಅಂತ ನಾವು ಸ್ವಲ್ಪ ಕೇರ ಫುಲ್ ಆಗಿರಬೇಕ್ ಸಾಕಷ್ಟೆ
ಅದೇ ನಾಳೆ ಹೋಗ್ತೇನಿ ಅಲ್ಲಿ ಫಾರಲ್ ಫಿಲ್ ಮಾಡ್ತೀನಿ ಏನಾದ್ೂ ಗೊತ್ತಾಗಿಲ್ಲ ಅಂದ್ರೆ ನಿಮಗ್ ಕಾಲ್ ಮಾಡ್ತೀನಿ ಅಲ್ಲಿ ಅವ್ರಿಗೆ ಕೇಳಿದ್ರೆ ಕಸ್ಟಮರ್ ಕೇರ್ ಅವ ಕೇಳ್ರ ಹತಾರದ ಎಲ್ಲ ಡೀಟೇಲ್ಸ್
ಹಾ ಹೇಳ್ತಾರೆ ಬ್ಯಾಂಕ್ಲ್ಲೂ ಕೂಡ ಅಲ್ಲೂ ಇರ್ತಾರ ಒಬ್ರು ಅಂದ್ರೆ ಹೆಲ್ಪ್ ಮಾಡಕ ಅಂತಾನ ಇವಾಗ ಯಾರಾದ್ರು ಬರ್ಯಕ್ ಬರಲ್ಲ ಅಂತವ್ರಗೆಲ್ಲ ಸ್ವಲ್ಪ ದುಡ್ಡು ತಕಳಕೆ ಅಥವಾ ಹಾಕೋಕೆ ಸೊ ಅವ್ರನ್ನ ಒಂದ್ಸಲ ಕೇಳಿ ಇವಾಗ ಏನೇನ್ ಡಾಕ್ಯುಮೆಂಟ್ಸ್ ಬೇಕೋ ಇಲ್ಲ ತಂದ್ಕಟ್ರೆ ಇವತ್ತ ಆಗುತ್ತಾ ಏನು ತಾ
ಮತ್ತೆ
ಮತ್ತೆ ಇದೆಲ್ಲ ಕೇಳ್ಕೊಳ್ಳಿ ಏನು ಸರ್ವಿಸ್ ಚಾರ್ಜಸ್ ಎಷ್ಟಿದೆ
ಅಂದ್ರೆ ಅದು ಸರ್ವಿಸ್ ಚಾರ್ಜಸ್ ಎಲ್ಲಾ ಬ್ಯಾಂಕಿಗೆ ಸೇಮ್ ಇರುತ್ತೆ ಬೇರೆ ಬೇರೆ ಇರುತ್ತಾ
ಅಂದ್ರೆ ನೀವು ಡೆಬಿಟ್ ಕಾರ್ಡು ಇವಾಗ ರೂಪೇ ಆಗ್ಲಿ ಮಾಸ್ಟರ್ ಕಾರ್ಡ್ ಆಗ್ಲಿ ಇಂಟರ್ನ್ಯಾಷನಲ್ ಕಾರ್ಡ್ ಮಾಡ್ಸ್ಬಿಟ್ರೆ ಅದು ಜಾಸ್ತಿ ಕಟ್ಕ್ತಾ ಇರುತ್ತೆ ಸೊ ನೀವು ರೂಪೇ ಕಾರ್ಡ್ ಮಾಡಸ್ಕೊಂಡ್ರೆ ಇಂಡಿಯಾ ಅಲ್ಲಿ ಯೂಸ್ ಮಾಡ್ಕೊಬೋಧು. ಸ್ವಲ್ಪ ಹೊರ್ಗಡೆ ನಾ ನಾ ನೇಪಾಳ ಅಲ್ಲೆಲ್ಲಾ - ಇರುತ್ತೆ ಬಟ್ ಜಾಸ್ತಿ ದೊಡ್ಡ. ದೊಡ್ಡ ಕಂಟ್ರೀಸ್ ಅಲ್ಲಿ ಇಲ್ಲ. ಸೊ ಈ ಈಗ ನೀವ್ ಯಾವ ಕಾರ್ಡ್ ಮಾಡ್ಸ- ಮಾಡ್ಸಿರ್ತೀರ. ಬಿಟ್ರೆ ನಾರ್ಮಲ್ ಸರ್ವಿಸ್ ಚಾರ್ಜಸ್ ಅಂತ ಇರುತ್ತೆ.
ಸರಿ ನಾಳೆ ಅದೆ ಹೋಗಿ ಕಾಲ್ ಮಾಡ್ತೀನಿ ಗೊತ್ತಾಗಿಲ್ಲ ಅಂದ್ರೆ ಹೇಳೋರಂತೆ.
ಹ್ಮ್ ಹ್ಮ ಸರಿ ಸರಿ ನಾಳೆ ಅಲ್ಲಿ ಹೋದಾಗ ಕಾಲ್ ಮಾಡ.